ಹಲೋ.
ಹಲೋ ಹಲೋ.
ಹೇಳ್ರಿ ಮಹಿಬೂ.
ಏನ ಹೇಳುದ್ರೆ ಹೇಳಣ
ಏನಲ್ಲ ನೋಡ್ರಿ ಅಪ್ಪ ಎಲ್ಲಿದ್ದೀರಿ?
ಇಲ್ಲ ಊರಲ್ಲಿದ್ದೆ ನೀನು?
ಏ ನಾವು ನಿಂದೇ ಊರಲ್ಲೇ ಇದ್ದೀವಲ್ಲಾ ಏನ್ ಮಾಡ್ಲಕತ್ತಿ?
ಇಲ್ಲ ಮನೆಯಲ್ಲ ಇದ್ದೆ ನೀ ಎಲ್ಲಿದ್ಯಾ?
ಇಲ್ಲಲ್ಲ ಈ ಕಡೆ ಕೆೇರೆವಾಡ ಕಡೆ ಬನ್ನಿ ಸುಮ್ನೆ.
ಹೌದಾ
ಹಾ
ಏನಣ್ಣ ಸಮಾಚಾರ?
ಸಮಾಚಾರ ಏನಿಲ್ಲ ನೋಡಪ್ಪಾ ಹಂಗೆ ಸುಮ್ ತಿರಿಗಿಡದ ನಡದು ಉದ್ದ್ರಿ
ಆ ಅಚ್ಚಿಕಿಲ್ಲ ಅವಾಗೆ ಫೋನ್ ನಾನ್ ಬರ್ದನ ಒಂದ್ ಚೂರು ತಿರುಗಾಡಾಕ
ಹೌದಾ ನಂಗೆ ಹೆಂಗೆ ಗೊತ್ತಾ ಹೇಳಾದ್ರೆ ಬರ್ತನನೆ ನಾನ್ ಹೊಲ್ಕೊಯ್ದ ಅಂತ ಮಾಡಿನಿ ನಾನು.
ಒಂದ್ಕ ಬಂದ್ಯಾನ
ಹಾ ಒಂದ್ ಒಂದೊಂವರೆ ಅವಾಗೆ ಬಂದಿ
ಹ ಏನ್ ಮಾಡಿದ್ದುಪವಲ್ಕೋಗಿ ಅಂತದು
ಏ ಹಂತದೇನ್ ಮಾಡ್ಲಿ ಕಸ ಐತೆ ಕಸ ಫೋನ್ ಇದ್ದಿಲ ಫೋನ್ ಇದಿದ್ರೆ ಫೋನ್ ಇರ್ತಿದ್ದೆ
ಹಾ
ಜನ ಬರ್ತಂತ
ಏನಣ್ಣ ಸಮಾಚಾರ ಮತ್ತೆ ಏನಿಲ್ಲ ಹಲೋ ಹಲೋ ಹಲೋ ಹಲೋ